ಹಲೋ
ಹಾಕ್ಕ
ಏನ್ ಮಾಡತಿ ಅಪ್ಪಿ ಪವಿತ್ರ
ಈಗ ಮನೆಗೆ ಹೊಂಟಿದ್ದೆ ನೋಡಕ್ಕ
ಹ್ಞೂ ಎಲ್ಲ ಕೆಲಸ ಮುಗಿಸಿ ಕೊಂಡ್ಯಾ
ಎಲ್ಲಾ ಕೆಲಸ ಮುಗಿಸಿ ಏನಕ್ಕಾ
ಮುಕ್ಸಿಯಾ
ಅಕ್ಕ ಮನೆ ಹೋಗಿ ಏನು ಇಲ್ಲ ಅಕ್ಕ ಸ್ವಲ್ಪ ಅಂರುವುದು ಅಕ್ಕ
ಹ್ಮ್
ಹ್ಮ್ ಏನ್ ಸ್ಪೆಷಲ್ ಅಡುಗೆ
ಏನು ಇಲ್ಲ ಕಾವ್ಯ ಅಣ್ಣ ರೊಟ್ಟಿ ಪಲ್ಯ ಅಕ್ಕ
ಇವತ್ತು ಪಲ್ಯ ಪನ್ನೀರ್ ಪಲ್ಯ ಮಾಡ್ಕೊ
ಹ್ಮ್ ಆಕ್ಕ
ಹೆಂಗ್ ಮಾಡಬೇಕಾದ್ನಾ ಗೊತ್ತಾಯ್ತಾ
ಹ್ಮ
ಮನೆಲ್ಲ
ಗೊತ್ತಿಲ್ಲಕ್ಕ ನೀನೇ ಹೇಳಿಕೊಡಬೇಕಲ್ಲ ಸ್ವಲ್ಪ
ಹೇಳಳ್ಳ
ಹಕ್ಕ
ಹಲೋ ಏನ ಸೌಂಡು ಸಾಂಗ್ ಮಾಡಬೇಡ
ಇಲ್ಲ ಅಕ್ಕ ಟ್ಯಾಕ್ಟರ್ ಅಕ್ಕ
ಶಾಂತಿ ಇದ್ದಿಲ್ವ ಒಂದು ಏಟು ಹೇಳ್ತೀನಿ ಏನು ಮಾಡೋದು ಅಂತ ಹೇಳಿ
ಹ್ಮ್ ಹೇಳಕ್ಕ
ಹ್ಮ್ ಪಾಲಕ್ ತಗೊಂಬಾ
ಹಾಕ್ಕ
ಪಾಲಕನ ಫುಲ್ಲು ಒಂದು ಕುಕ್ಕರ್ ನಗರ ಇಲ್ಲ ಅಂತಂದ್ರ ಒಂದ ಸ್ವಲ್ಪ ನೀರ್ನಗರ ಹಾಕಿ ಸ್ವಲ್ಪ ಕುದಿಸ್ಕೊ ಇಲ್ಲಪ್ಪ ಅಂದ್ರೆ ಸ್ವಲ್ಪ ನೀರಾಗಿ ಕುದುಸ್ಕೊ
ಹಕ್ಕ
ಕುದಿಸಕೊಂಡ ಅದನ್ ಏನ್ ಮಾಡ ಸ್ವಲ್ಪ ಹರಾಕ್ ಬಿಡ
ಹಾಕ್ಕ
ನಿಶಾ ಆರೋಗ್ಯ ಬಿಟ್ಟು ಮೇಲೆ ಸ್ವಲ್ಪ ಸೋಸಿಕೋ
ಸೋಸಾ ಕೀಡ ಸೋಸಾ ಕಿಟ್ಟ ಮ್ಯಾಗ ಅದೆಲ್ಲ ನೀರ್ ಹೊಕ್ಕತ್ತಲ್ಲ
ಹಕ್ಕ
ನೀರ್ ಹಕತ್ತಲ್ಲ ಅದ್ ನೀರ್ ಹೋದ್ಮ್ಯಾಗ ಅದನ್ನ ಮಿಕ್ಸರ್ ಮಾಡ್ಕ ಕ
ಹಾಕ್ಕ
ಫುಲ್ಲ ಸಣ್ಣಾಗಿ ಬರಬೇಕು ಮಿಕ್ಸರ್
ಹಾಕ್ಕ
ಸಣ್ಣ ಮಾಡ್ಕೊಂಡು ಪಾಲಕನ ಒಂದ್ ಪಾತ್ರೆ ಒಳಗ ಎತ್ತಿಟ್ಕೊ ಆಮೇಲೆ ಪನ್ನೀರ್ ಸಿಕ್ತಾವಲ್ಲ ಪನ್ನೀರ್
ಹ ಹಕ್ಕ
ಪನ್ನೀರ್ ತಗೋ ಪನ್ನೀರನ್ನ ಚೌಕ ಹಾಕ್ ಕರ್ದೊಳಗೆ ಕಟ್ ಮಾಡ್ಕೊ
ಹಾಕ್ಕ
ಹಾ ಒಂದ್ ಪಾಕೇಜ ಇದ್ ನೀ ತರ್ಸಿದೆ ಅಂದ್ರ ಒಂದ್ ಹತ್ ಪೀಸ್ ಅಕ್ಕ ಒಂದ್ ಸಣ್ಣ ಸಣ್ಣ ಮಾಡಿದೆ ಅಂದ್ರ
ಹಾಕ್ಕ
ಅದನ್ನ ಕಟ್ ಮಾಡ್ಕೊಂಡು ಸ್ವಲ್ಪ ತವಾ ಮೇಲ್ ತುಪ್ಪ ಆದ್ರು ದಧಾಲ್ಡ ಆದ್ರು ಎಣ್ಣೆಯರು
ಹ್ಮ
ಹಾಕಿ ಅವಷ್ಟು ಫ್ರೈ ಮಾಡ್ಕೊಬೇಕ ಅದ ಅ ಏನ್ ಹೇಳ ಅ ಪನ್ನೀರ್ ಇರ್ತದಲ್ಲ
ಹಾಕ್ಕಾ
ಪನ್ನೀರನ್ನ ಮಾಡಡ್ಕೋಬೇಕು ಆಹ ಏನ ಇಂಗಸಪ ರೋಸ್ಟ್ ಆಬಕಧಾರಕ ಆ ಇದು ಬರ್ಬೇಕ ಬೆಂದಿದ್ ಗೊತ್ತಕತ್ತಲ್ಲ ನಿನಗ
ಹಾಸ
ಅದೊಂಂತರಾ ಚಾಕ್ಲೇಟ್ ಗೋಲ್ಡನ್ ಚಾಕ್ಲೇಟ್ ಕಲರ್ ಬರ್ಬೇಕ ಹ ಫ್ರೈ ಮಾಡ್ಕೊಂಡ್ ಒಂದ್ ಕಡೆ ಪನ್ನೀರ್ ಹತ್ತಿಟ್ಕೊ ಆೇಲೆ ಇನ್ನೊಂದು ಪಾತ್ರೆ ಇನ್ನೊಂದು ಪಾತ್ೆಯೊಳಗ ಆಹ ಏನ ಅ ಟೊಮೆಟೊ ಹೆಚ್ಕೊ ಒಂದ್ರಾಗ ನಾಕ್ ಭಾಗ ಮಾಡ
ಹಾಕ್ಕ ಹಕ್ಕ
ಉಳ್ಳಾಗಡ್ಡಿ ಹೆಚ್ಕೊ ಹಂಗ ಗುದ್ದ ಹೆಚ್ಕೊ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಹೆಚ್ಕೊಂಡ ಅದಕ್ಕೆ ಹವೀಜಾ ಆಮೇಲೆ ಅ್ ಏನು ಚಕ್ಕಿ ಲವಂಗ ಮೆಣಸ
ಹ
ಆಮೇಲೆ ಅಹ ಇದು ಯಾಲಕ್ಕಿ
ಹಾಕ್ಕಾ
ಕತಂಬ್ರಿ ಕಬೇವೋ ಆಮೇಲೆ ಇದು ಅಹ ಅಲ್ಲ ಬೆಳ್ಳುಳ್ಳಿ ಉಷ್ಟು ಒಂದ್ ಕಡೆ ತಗದಿಟ್ಕೊಂಡು ಫಸ್ಟ ಟಮೆಟನ್ ಫ್ರೈ ಮಾಡ್ಕೋ ಚಂದಾಗ ಆಯಿಲ್ ಹಾಕಿ ಒಂದು್ ಬಾಳ್ಗ ಒಳಗ ಅದನ್ನ ಫ್ರೈ ಮಾಡ್ಕೊಂಡು ಆಮೇಲೆ ಮತ್ ಒಂದ್ ಮಿಕ್ಸರ್ ಜಾರ್ ಒಳಗಾದ್ರು ಇಲ್ಲ ಒಂದ್ ಪ್ಲೇಟ್ನ್ಗರು ಹಾಕಿಟ್ಕೊ ಹಾಕಕ್ ಇಟ್ಕೊಂಡ್ ಮತ್ ಉಳ್ಳಾಗಡ್ಡಿ ಫ್ರೈ ಮಾಡ ಫುಲ್ ಫ್ರೈ ಮಾಡ ಡೀಪ್ ಫ್ರೈ ಮಾಡ ಸ್ಲ್ಪ ಹೊರವಾ
ನಾಕ್ಕ ಹೊರ್ಗೇದೇನಕ್ಕ
ಹ್ಮ್ ಏನೋ ಒಂ ಸೋೊಂಡ್ ಬರಾತ್ತತ್ ಅದಕ್
ಹ್ಮ್ ಅರ್ಗ ದಿನಕ್ಕ ಇನ್ನು ಮನ ಒಳಗ್ಸೈ್ತ ಹೋಗಿಿಲ್ಲಕ್ಕ
ಹ್ಮ್ ಡೀಪ್ ಫ್ರೈ ಮಾಡ್ಕೋದು್ ನಳ್ಳಾಗಡ್ಡಿ ಅದ್ನು ಆ ಟೊಮೆಟೊ ಹಾಕರ್ತಿಯಲ್ಲ ಅದ್ರಾಗ ಹಾಕ್
ಹಾಕ್ಕ
ಮತ್ತ ಇವು ಚಕ್ಕಿ ಲವಂಗ ಯಲಕ್ಕಿ ಮೆಣಸ ಇವೆಲ್ಲಾ ಏನ್ ಅದಾವಲ್ಲ ಇವ್ನ್ ಇಷ್ಟು ಮತ್ ಇವನ್ ಫ್ರೈ ಮಾಡ್ಕೊ
ಆಯತಾ
ಹ್ಮ್ ಅವನ್ ಕಳಸ ಯಾರ್ದಾರ ಕಡೆ
ಹೋಗ ಹಿಂದ ಹೊಡ ಹತಾರ ಅವೋಗ ಲ್ಲಿ ಇನ್ನೊಬ್ರು ಮಿ ಬಾಕದೆಂತಾಳಕ್ಕ ಇಬ್ರು ಅಮ್ಮನಮ್ಮಗಳು ಹೋಗಿ
ಹ್ಮ್ ಹ್ಮ್ ಅವನ್ ಎತ್ಕೊಂಡಾರ ಮಾತಾಡಿದವ್ರ ಮಾಡ ಡಿಸ್ಟರ್ಬನ್ಸ್ ಕ್ರಿಯೇಟ್ ಆಗತ್ತತಿಲ್ಲ ಅಕ್ಕಿಿಕ್ಯಾಕೋಡ್ ನಿ ಮನ್ನೊ ಬಿಕ್ಕಿ ತೆಂಗಿದಾಳಲ್ಲ
ಕೊಡ್ತೇನಕ್ಕ ಆಕಿ ಕೈಯಾಗ ಕೊಟ್ಟುಬಡ್ತೇನಕ್
ಹ್ಞೂ ಅದನ್ನ ಎಷ್ಟು ಮಸಾಲಿನ ಫ್ರೈ ಮಾಡ್ಕೋಬೇಕು ಪಾಯತ್ರ
ಹಾಕ್ಕ
ಮಸಾಲೆನ ಫ್ರೈ ಮಾಡ್ಕೊಂಡು ಮಸಾಲೆ ಎಲ್ಲ ಫ್ರೈ ಆದ್ಮ್ಯಾಗ ಮ ಹಳ್ಳಿ ಅದನ್ನ ಒಂದು ಆರ್ ಆರ್ ಸಾಕ್ ಬಿಡ ಅವನು
ಹಾಕ
ಅ ಆರಿಂದ ಅವತರ್ನ ಒಂದು ಮಿಕ್ಸರ್ ಜಾರ್ ಒಳಗ ಹಾಕಿ
ಹಾಕ್ಕ
ಹ್ಣಾಗದು ಫುಲ್ ಹಿಂಗ ಹಿಟ್ ತರಗ್ ಬು ನೋಡಬ್ಬ್ರದುೂ ಹಿಟ್ ತರ ಹಂಗ ಹಿಟ್ ಎಷ್ಟ ತರ ಆಗುದ ಅಷ್ಟು ಫ್ರೈ ಮಾಡ್ಕೊಬೇಕ ಅದನ್ನ
ಹಾಕ್ಕ
ಅದು ಇದು ಹಿಟ್ ಆಗುತ್ತಾನ ಅದನ್ನ ರುಬ್ಕೋಬೇಕ
ಹ್ಮ್
್ರುಬ್ಕೊಂಡ್ಬ ಬಿಟ್ಟು ಒಂದ್ರಕ್ ತಗದ್ ಇಟ್ಕೊ
ಹಾಕ್ಕ
ತಗ್ದಿ ಇಟ್ಕೊಂಡು ಮೆಣಸನ್ಕಾಯಿ ಇರ್ತದಲ್ಲಾ ಮೆಣಸಕಾಯಿ ತಗೊಂಡು ಒಂದಿಟ್ಟು ಮೆಣಸಕಾಯಿ ಕಾಯಿ ಫ್ರೈ ಮಾಡ್ಕೊಂಡು ಮೆಣ್ಸಕಾಯಿ ಮಿಕ್ಸರ್ ಹಾಕು ಹಸಿ ಮೆಣ್ಸನ್ಕಾಯಿ
ಹಾಕ್ಕಾ
ಹಸಿಮೆಣಸನ್ಯಿಕ್ಸ ಹಾಿ ಅದೊ್ ಹಸಿ ಮೆಣಸನ್ಾಯಿ ಇಕೋ
ಹಾಕ್ಕ
ಆಮೇಲೆ ಒಂದ್ ಬಾಂಡ್ಲಿ ತಗೋ ಬಾಣ್ಲಿ ಒಳಗ ಒಂದ್ ಇಟ್ಟ ಎಣ್ಣೀರ ತುಪ್ಪಾರ ಯಾವ್ದ ಅವೈಲೇಬಲ್ ಇರುತ್ತೆ ಅದನ್ನು ಹಾಕಿ ಒಂದಿಷ್ಟ ಜೀರ್ಗಿ ಹಾಕ ಎಣ್ಣಿ ಚಲೋ ಎಣ್ಣಿ ಕಾದ ಮ್ಯಾಗ ಜೀರ್ಗಿ ಹಾಕ
ಹಾ ಅಕ್ಕ
ಜೀರ್ಗಿ ಹಾಕಿ ಇದು ಹಾಕ್ ಆ ಇನ್ನ ಸ್ವಲ್ಪ್ ಬೇಕಂದ್ರ ಸಣ್ಣ ಉಳ್ಳಾಗಡ್ಡಿ ಹೆಚ್ಬೇಕು ಫುಲ್ ಸಣ್ಣ ಇರ್ಬೇಕು
ಹಾ ಅಕ್ಕಾ
ಸಣ್ಣಗ ಉಳ್ಳಾಗಡ್ಡಿ ಹೆಚ್ಚಿ ಉಳ್ಳಾಗಡ್ಡಿ ಹಾಕ
ಹಾ ಅಕ್ಕ
ಹಾಕ್ಬಿಟ್ಟ ಇದೇನ ಬರೀ ಪಾಲಕ್ ಫ್ರೈ ಮಾಡ್ಕೊಂಡ್ ರುಬ್ಬಿಟ್ಟ ಕೊಂಡಿರ್ತಲ್ಲಾ
ಹಾ ಅಕ್ಕಾ
ಫ್ರೈ ಮಾಡ್ಕೊಂಡ್ ರುಬ್ಬಿ ಇಟ್ಕೊಂಡಿದ್ದಿನ ಹಾಕುದ
ಹಾ ಅಕ್ಕಾ
ಫ್ರೈ ಆಗಿದ್ದ ಅವಲಿಗೆ ಹಾಕಿ ಒಂದ ಒಂದ್ ಎರಡು ನಿಮಿಷ ಸ್ಲೋ ಫ್ಲೇಮ್ ಒಳಗ ಇಟ್ಕೊಂಡು ಕೈಯಾರ್ಸ್ ಕೂತ ಕುಂದರ್ಬೇಕ ಆಮೇಲೆ ಅದು ಕೈಯಾಡ್ಸಿಂದ ಏನು ಮಾಡಬೇಕ ಇದು ಟೊಮೆಟೊ ಉಲ್ಲಾಗಡ್ಡಿ ಚಕ್ಕಿ ಲವಂಗ ಹಿಂಗ ಇವೆಲ್ಲಾ ನೀ ಏನು ಫ್ರೈ ಮಾಡ್ಕೊಂಡು ಒಂದ್ರಾಗ ತಗ್ದ್ ಇಟ್ಕೊಂಡು ರುಬ್ಕೊಂಡಿರ್ತಿಯಲ್ಲಾ ಆ ರುಬ್ಕೊಂಡಿರೋದನ್ನ ಆ ಬಾಂಡ್ಲಿ ಒಳಗ ಅದನೇ ಏನು ಪಾಲಕ್ ಹಾಕರ್ತಿಯಲ್ಲ ಹಾಕಿ ಆ ಪಾಲಕ್ಕಿಗೆ ಅದನ್ನ ಹಾಕ್ಬೇಕ ಅದನ್ನ ಹಾಕಿ ಮಿಕ್ಸ್ ಮಾಡಿ ಅದ್ನೊಂದ ಎರಡ್ ನಿಮಿಷ ಇಟ್ಕೋಬೇಕು ಎರಡ ನಿಮಿಷ ಕೈಯ ಆಡ್ಸ್ ಬೇಕು ಕಯ್ಯಾಡ್ಸಿ ಹಸಿ ಮೆಣಸಿಕಾಯಿ ಹಸಿ ಮೆಣಸಿಕೆ ತಗೊಂಡ್ ಹಸಿ ಮೆಣಸಿಕೆ ರುಬ್ಬಕೊಂಡ್ರ ತಿಯಲ್ಲ ಹಸಿಮೆಣಸಿಕಾಯ ಹಾಕ್ಬೇಕ ರುಬ್ಬಿ ರುಬ್ಕೊಂಡಿಟ್ಟ್ ನಿನ್ಗೆ ಎಷ್ಟು ಬೇಕ ಅದ ಎಷ್ಟು ಕ್ವಾಂಟಿಟಿ ಮಾಡಿರ್ತಿ ಎಷ್ಟು ಕ್ವಾಂಟಿಟಿ ನಿನಗೆ ಎಷ್ಟ ಸಫಿಶಿಯೆಂಟ್ ಅನ್ಸ್ತತಿ ಅಷ್ಟು ತುಂಬ್ಕೊಬೇಕ ಅದಕ್ಕ ಅದಕ್ ಹಾಕೋಬೇಕ ಹಾಕೊಂಡು ಸ್ವಲ್ಪ ಅರಶಿನ ಪುಡಿ ಹಾಕಿ ಮ್ಯಾಗ ಒಂದಿಷ್ಟ್ ಕೊತ್ತಂಬರಿ ಹಾಕಿ ಒಂದಿಷ್ಟ ಇದು ಮಸಾಲೆ ಪೌಡರ್ ಏನಾರದು ವೈಟ್ ಸಾಸ್ ಬರ್ತೈತಿ ವೈಟ್ ಸಾಸ್ ಬೇಕಂದ್ರೆ ವೈಟ್ ಸಾಸ್ ಹಾಕ್ಬೇಕ ಇಲ್ಲ ಅಂದ್ರೆ ಅದನ್ನ ಸ್ಕಿಪ್ ಮಾಡ್ಬೋದು ಮಾಡಿ ಅದನ್ ಸ್ವಲ್ಪ ಉಪ್ಪ ಹಾಕೋರಿ ಲಾಸ್ಟ್ ಗೆ ಉಪ್ಪು ಹಾಕೊಂಡು ಒಂದ್ ಫೈವ್ ಮಿನಿಟ್ಸ್ ಲೋ ಫ್ಲೇಮ್ ಒಳಗಿಟ್ಟ ಅದನ್ನ ಕುದಿಸ್ಬೇಕ
ಹಾ ಅಕ್ಕಾ
ಕುದಸಿ ಇದು ಫ್ರೈ ಮಾಡಿ ಇಟ್ಕೊಂಡಿದ್ ಪನ್ನೀರ್ ಏನಿರ್ತೈತಲ್ಲಾ
ಹಾ ಅಕ್ಕಾ
ಎಣ್ಣೆವಳ ಫಸ್ಟಿಗೆ ಫ್ರೈ ಮಾಡಿರ್ತಯಲ್ಲಾ
ಹಾ ಅಕ್ಕಾ
ಅದನ್ನ ಇದೆಲ್ಲಾ ಏನ್ರ್ ಬ ಸಬ್ಜಿದ ಬಾಜಿ ಮಾಡಿರ್ತಿಯಲ್ಲಾ
ಹಾ ಅಕ್ಕಾ
ಪಾಲಕ್ದು ಹಾಕಿ ಅದ್ರೊಳಗ ಅದನ್ನ ಪಾಲ ಅದು ಪನ್ನೀರ್ ನ್ನ ಮಿಕ್ಸ್ ಮಾಡಿ ಪನ್ನೀರನ ಒಂದ್ ಐದ್ ನಿಮಿಷ ಕುದಿಸ್ಕೋಬೇಕ ಐದ್ ಹತ್ತು ನಿಮಿಷ ಅ ಹಾಕಿ ಮ್ಯಾಕ್ ಪ್ಲೇಟ್ ಮುಚ್ಬಿಡೋದು
ಹಾ ಅಕ್ಕಾ.
ಮುಚ್ಚಿ ಒಂದ ಹತ್ತು ಹದಿನೈ ನಿಮ ಒಂದ ಹತ್ತು ಹದನೈದ ನಿಮಿಷ ಬಿಟ್ಟು ತಗದ್ರ ಅದು ಪನ್ನೀರ್ ಎಲ್ಲ ಕುದಿರ್ತದಲ್ಲ
ಗ್ಯಾಸ್ ಆಫ್ ಮಾಡಿ ಅದನ್ನು ಸ್ವಲ್ಪ ಟೇಸ್ಟ್ ಮಾಡು ಆಮೇಲೆ ನಿನಗ ಗೊತ್ತಾಗ್ತೈತಿ ಅದ್ ಹೆಂಗ ಇರ್ತೀತೆ ಅಂತ ಹೇಳಿ ಈ ನಾರ್ಮಲ್ ರೊಟ್ಟಿ ಸುತ್ತಗೂ ಉಣ ಬಹುದು ಚಪಾತಿ ಜೊತೆಗೂ ಊಟ ಮಾಡ್ಬಹುದು ಅದನ್ನ
ಹಾ ಅಕ್ಕಾ
ಇಲ್ಲ ಅಂತಂದ್ರೆ ನಿಂಗ ಬೆಸ್ಟ್ ಪಾ ನನ್ಗ ಮನ್ಯಾಗಿಂದ ರೊಟ್ಟಿ ಪಲ್ಲೆ. ಚಪಾತಿ ತಿಂದು ತಿಂದು ತಿಂದು ಬೇಜಾರಾಗಿ ತಕ್ಕಾ ಅಂತಂತಂದ್ರ
ಹಾ ಅಕ್ಕಾ
ಅವು ಹೊರಗಡೆದ ರೆಡಿಮೇಡ್ ಚಪಾತಿ ಸಿಕ್ತಾವ ಇದು ರ ಪರೋಟ ಸಿಕ್ತಾವ ರೆಡಿಮೇಡ್
ಹಾ ಅಕ್ಕಾ
ಪರೋಟೆ ಇದು ಎಲ್ಲದ್ರಗುನು ಸ್ಮಾರ್ಟ್ ಪಾಯಿಂಟ್ ರಿಲಯನ್ಸ್ ಜಿಯೋ ಮಾರ್ಟ್ ಡಿ ಮಾರ್ಟ್ ಹಿಂತಲಿ ಒಂದ ಅಲ್ಲ ಈಲ್ಲ ನಾರ್ಮಲ್ ಕಿರಾಣಿ ಶಾಪ್ಸ್ ನಾಗು ಸಿಕ್ ಕ್ತಾವ
ಹಾ ಅಕ್ಕಾ.
ಅಲ್ಲಿ ಹೋಗಿ ಅವನ್ ತಗೊಂಡ್ಬಾ ತಗೊಂಡ್ ಬಂದ ಅದನ್ನ ತವಾ ಒಳಗ ನಾರ್ಮಲ್ ಸ್ವಲ್ಪ ಎಣ್ಣಿಯರ ತುಪ್ಪಾಅರಾ ಹಾಕಿ ಹೆಂ ನೀ ಬರೆ ಚಪಾತಿ ರೆಡಿಮೇಡ್ ಚಪಾತಿ ಬೇಯಿಸ್ಟೀಯಲ್ಲಾ
ಹಾ ಅಕ್ಕಾ
ಹಂಗ್ ಬೇಯ್ಸದ ಬೇಯಿಸಿ ಪಾಲಕ್ ಪನ್ನೀರ್ ಜೊತೆ ಹಾಕೊಂಡ್ ಊಟ ಮಾಡಿಬಿಡೋದ ಬೇಕಂದ್ರೆ ಅದ ಪಾಲಕ್ ಪನ್ನಿರನ್ನ ಅಹ ರೈಸ್ ಜೊತೆಗೆ ಹಾಕೊಂಡು ತಿನ್ಬೋದ ನೀನು ನಾರ್ಮಲ್ ರೈಸ್ ಮಾಡಿ ಇಲ್ಲ ಅಂತಂದ್ರ ಅದನ್ನ ಅ ಜೀರಾ ರೈಸ್ ಜೀರಾ ರೈಸ್ ಜೊತೆ ಅದನು ಮಾಡಿನೂ ತಿನ್ಬಹುದು ಜೀರಾ ರೈಸ್ ಅಂತೂ ಭಾಳ್ ಸಿಂಪ ಲ್ ಮಾಡೋದು ಜೀರಾ ರೈಸ್ ಗತಿ ಮಾಡ್ಕೊಂಡ್ರ ಹೋಟೆಲ್ಗೆ ಹೋಗುವ ಅವಶ್ಯಕ ಕತೆನೇ ಇಲ್ಲ ಮತ್ ನೀನ್ ದುಡ್ಡು ಉಳಿತ ಅನ್ಬೇಕ್
ಹಾ ಅಕ್ಕಾ.
ಅಷ್ಟ್ ಚಲೋ ಆಗ್ತೇತಿ ಬಾಳ ಅಂದ್ರ ಬಾಳ ಚಲೋ ಆಗ್ತ ತೀತೇ ಆಮೇಲೆ ಇದು ಪಾಲಕ್ ಪನ್ನೀರ್ ಅಂತಿ ಅಲ್ಲಾ ಆ ವಿಟಾಮಿನ್ಸ್ ರಿಚ್ ಫುಡ್ ಅದು ಹೆಲ್ದಿ ಫುಡ್ ಅದು ಅದನ್ನು ಉಂಡ್ರ ಪಾಲಕ್ ಪನ್ನೀರ್ ಈಗ ನೋಡ ಕೆಲೊಬ್ರಿಗೆ ಬರೇ ಪಾಲಕ ಅದು ಉಣ್ಣಾಕ್ ಬ್ಯಾಸರ ಆಗ ಇರ್ತೈತಿ
ಹಾ ಅಕ್ಕಾ
ಒಬ್ರಿಗ್ ಲೈಕ್ ಆಗ್ತರಂಗಿಲ್ಲ ಕೆಲೊಬ್ರಿಗೆ ಪನ್ನೀರ್ ಲೈಕ್ ಆಗ್ತರಂಗಿಲ್ಲ ಬಟ್ ಅದು ಅನಿವಾರ್ಯತೆೈತೆ ಅವ್ರಿಗೆ ಊಟ ಮಾಡೋದ ಅದನ್ನ
ಹಾ ಅಕ್ಕ
ಅದಕ ಅವ್ರ ಏನ್ ಮಾಡ್ತಾರ ಇಂಥವೆಲ್ಲ ಮಾಡ್ಕೊಂಡ್ ತಿಂತಾರ ಇಂಥವೆಲ್ಲ ಮಾಡ್ಕೊಂಡ್ ತಿನ್ಬೇಕ ಹೆಲ್ದಿ ಫುಡ್ ಇವೆಲ್ಲ ಭಾಳ ಶಕ್ತಿ ಬರ್ತೈತಿ ಮೈಗೆ ಪಾಲಕ್ ಪನ್ನಿರದು
ಹಾ ಅಕ್ಕ
ಟ್ರೈ ಮಾಡ ಇವತ್ತ್
ಮಾಡ್ತೇನ ಅಕ್ಕಾ
ಮಾಡ್ತಯ ಹಂಗ ಸುಮ್ಮಾ ಕೇಳ್ಬಿಡ್ತ
ಮಾಡ್ತಿರಕ್ಕ ಮಮ್ಮಿ ಬಯ ಎದ ಮೂಊರಕ್ಕ ಕೊಟ್ರಕ್ಕ ಓತ ಬನ್ನಿರ್ ತಗೊಂಬಂದಕ್ಕ
ಹ್ಮ್ ಭಾಳ ಇಝಿ ಇತ್ತದು
ನಾಲ್ಕ
ಹ್ಮ್ ಮಾಡಿ ಟ್ರೈ ಮಾಡಿ ತಿನ್ಬೇಕು ಜೀವನ್ದಾಗ ಎಲ್ಲಾ ತಿನ್ಬೇಕು ಮಾಡ್ಬೇಕಾದ್ರ ಏನಾದಾರ ಡೌಟ್ ಇದ್ರೆ ಕೇಳಿ ಹೇಳ್ತೇನಿ
ಹಾ ಅಕ್ಕ
ಹ್ಮ್ ಮತ್ತತ್ ನಂಗೂ ಊಟ ಖರಿ ಮಾಡ್ಬಿಟ್ಟ ನೀ ಒಬ್ಬಗ ಘ ಅಪ್ನ ತಿನ್ಬೇಡ ಹ್ಮ್ ಕರಿ ಕರಿ ನೋಡಣ ಎಷ್ಟ್ ಮಾಡ್ತ ಎಷ್ಟತರ ಮಾಡ್ತಿ ಎಷ್ಟು ನಿಮಿಷನೆ ಮಾಡ್ತಿ ಹೇಳಲ್ಲ ನನ್ ಹ್ಮ ಸರಿ ಮತ್ತೆ
ಮತ್ತೇನ್ಲ್ಲಕ್ಕ
ಹ್ಮ್ ಅರ್ಥತ ರಿಪಿಟ್ ಮಾಡ್ತೀಯಾ
ಇಲ್ಲ ಕಾರ್ತಿ